ಎನಪ್ಪಾ ಏನ್ ನಡದದ್
ಏ ಏನಿಲ್ಲಪ್ಪಾ ನಾ ಸ್ವಲ್ಪ ಕೆಲ್ಸಾ ನಡದದ ನೀ ನಿಂದ ಎನ್ ನಡದಪ್ಪಾ ಆರಾಮಿದಿ ಅಲ್ಲಾ
ಏ ಆರಾಮಪ್ಪಾ ಏಪಾ ಎಲ್ಲಾ
ಹುಂ ಹುಂ ಮತ್ತೆ ಎಲ್ಲಿಪಾ ಊರಲ್ಲಿ ಇದೆಯಾ ಏ ಎಲ್ಲಿ ಇದೀಯಾ
ಹಾ ಊರಲ್ಲೆನಪ್ಪ
ಹೌದಾ
ಹಾ
ನಾನು ಸ್ವಲ್ಪ ಈ ಕಡೆ ಸ್ವಲ್ಪ ಬೇರೆ ಈ ಕಡೆ ಬಂದಿದ್ದಪ್ಪಾ ಬೆಂಗಳೂರಲ್ಲಿ ಕಂಪ್ನಿಗೆ ಬಂದಿದ್ದ ಸ್ವಲ್ಪ ಕಂಪನಿಯಲ್ಲಿ ಸೇರಿಕೆ ಆಗೀಿ ಇಲ್ಲಿ
ಹ್ಮ್ ಹ್ಮ್
ಕಂಪನಿಲ್ಲಿ ಐ ಟಿ ಐ ಮಾಡಿದ್ನಲ್ಲ
ಹಾ
ಐ ಟಿ ಆರ್ಡ್ ವರ್ಸ್ ಮುಗ್ದದೆ ಅವರೇ ಕಂಪನಿ ಆ ಕಂಪನಿ ಲಸನ್ ಕರೆದಾರೆ ಫ ಟ್ರೇಡ್ ಅಂತ ಇಲ್ಲಿ. ಒಂದು ರೀಸೆಂಟಾಗಿ ಒಂದಿಷ್ಟು ಎಂಟು ದಿನ ಆಯತು ಬಂದು ಇಲ್ಲೇ ಕಂಪ್ನಿಗೆ ವರ್ಕ್ ಮಾಡ್ಲಿಕ್ಕೆ ನೋಡತನ್ ಅವನು
ಅಬ್ಬೋ ಏನ್ ನಮ್ಗ್ ಗೊತ್ತೆಯಿಲ್ಲ ಅಬ್ಬೋ ಹೊಸ ವಿಷಯ ಇದು
ಏ ಮಾಡ್ತಪ್ಪ ಮತ್ ನ ಅದು ಇಂಟರ್ ಅ ನಾನು ಸೆಕಂಡ್ ಪಿ ಯು ಸಿ ಮುಗಿತ್ತಲ್ಲಾ ಅದು ಐಟಿ ಅದು. ಸುಮ್ ಕುಂತಿದೆ ಸೋರ್ ಹೇಳಿದ್ರು ಇಲ್ಲಪ್ಪ ಈ ರೀತಿ ಬೇರೆ ಕಂಪನಿ ಇದು ಬರ್ಲತ್ತಾರ ಅದು ಅದೇ ಏನೋ ಇಂಟ್ರು ಇರ್ತದಂತೆ. ಬ್ರೋ ಪಾಸ್ ಮಾಡಿದ ಮ್ಯಾಗೇ. ಆ ಇದು ಕಾಪಿಲಿ ಕರ್ಕೊಂಡ್ ಹೋತಾರ ಅಂದ್ರ ಸರಿ ತೋರಿ ನಾ ಫರ್ಸ್ಟ್ಗೆ ಅಂಜ್ ಬಿಟುಪ್ಪ ಇಂಟ್ರವ್ಯೂ ನಮಗೆಂನ್ ಗೊತ್ತಿಲ್ಲ. ಅ ನಮ್ಗೆ ಎಂಟ ಏನೋ ಅಲ್ಲಿಗ್ ಬರ್ತಿರ ಸರ್ ಅಂದಿ. ಹೇ ಇಲ್ಲಪ್ಪಾ ಅದ ಏನಿಲ್ಲ ಒಂದ ಯ ನಿಮ್ಮ ಹೆಸರು ಬಯೋಡೇಟಾ ಕೇಳ್ತಾರ ಹೇಳ್ಬಿಡಿ ಅದ ನಾವೆಲ್ಲ ಕಳಸಿ ಬಿಡ್ತ ಅಂದ್ರೀ. ಸರ್ರಂದ್ರ.
ಹ್ಮ್
ಇನ್ನಟ್ರಿ ಅಂಟ್ರಿ ಹೇಳಿದರು ಅದೇ ನಮ್ಕಾ ಕ್ಲಾಸ್ ಏನ್ ಮಾಡ ಅವು ಮಾಡು ಅಂದಿ. ಆಹ್ ಕಂನಿ ಬರೋ ಕಾಸಿ ಅಲ್ಪ ನಿ ಬಂದ್ರೆ ಸರಿ ತೋರಿರ ಬರ್ತೀವ ಅಂತ ಕಸಿ ಎಂಟ್ರಿ ಮಾಡ್ ಅದೇ ಕಳಸಪಟ್ಟ ನಾನು ಒಂದ್ ಇಬ್ಬರು ನಮ್ ದೋಸ್ತರ ಇದಿ ಬಂದ್ಬ ಬಿಟ್ಟಿ ನೋಡಪ್ಪ
ಹಾ ಬಾರಿ ಕೆಲ್ಸ ಒಳ್ಳೆ ಕೆಲ್ಸ ಮಾಡಿಕೇಂಡ್ರೂ ಬುಡಪ್ಪ
ಅದೇ ಮಾಡೋಧಪ್ಪ ಊರಾಗಿದ್ರೆ ಅದೇ ಹೊಲ್ದಾ ಮನೆ ಅದೇ ಕೆಲಸ ನಡ್ದಾವ್ ಏನ್ ಮಾಡಲರದಂಗ ಆಗಲ್ಲ ಯಾದ ಏನೋ ಮಾಡಬೇಕ ಅಂತ ಬಂದ್ಬಿಟಿ.
ಹೌದೌದು ಏ ಎಷ್ಟಾಪ್ಪ ಸ್ಯಾಲರಿ.
ನಾವ್ ಸ್ಯಾಲ್ರಿ ನೋಡಿಲ್ಲೆ ಅಲ್ಲಿ ಒಂದ್ ತಿಂಗಳ ಈಗ ನೋಡು.
ಹಾ ಹಲೋ.
ಟ್ರೈನಿಂಗ್ ಟ್ರೈನಿಂಗ್ ಅದ್ ಇಪ್ಪತ್ತುಸಾವಿರ ಹದಿನಾಲ್ಕು ಸಾವಿರ ಸ್ಟಾರ್ಟಂಗ ಆ ಟ್ರೈನಿಂಗ್.
ಹ್ಮ್ಮ್
ಹ ಟ್ರೇನಿಂದ ಮುಂದು ಒದ್ ತಿಂಗ್ಗಳ ತಿಂಗಳ ಹಿಂಗ ಹೆಚ್ಚಗ್ ಆತಾವಂದ್ರು ಅವರು.
ಹಾ ಹಾ
ಅದ್ಕ ಆತರ ಬಾದ ನಾವೇ ಇಲ್ಲೇ ಮಾಡ್ಲಾತಿ.
ಹು ಅವ್ ಬಾರಿ ಇದು ಮಾಡ್ಕೇನ್ದ್ರು ಬಿುಡಪ್ಪ.
ಹ್ಮ್ ಏನ್ ಮಾಡ್ತಿಪಾ ನಾನು ಬೆಂಗಳೂರು ನೋಡಿದ್ದಲ್ಲಾ ಬರೀ ಹಳ್ಳ್ಯಾಗ ಇದೀವಿ. ಈಗಲ್ಲಾ ಬೆಂಗ್ಳೂರ್ ನೋಡಿವಿ ಏನ್ ಬೆಂಗ್ಳೂರ್ಪಾ ಎಲ್ಲಾ ಏನ್ ಗಾಡಿಗಳು ಏನ್ ಬಿಲ್ಡಿಂಗ್ಗಳು ಒಂದ. ಅತ್ ಇಪ್ಪತ್ತ ಎಂಥದ್ ಬಿಲ್ಡಿಂಗ್ಗಳವ ಗಾಡಿಗಳಗಳು ಅಂದ್ರೆ ಹಾರ್ನ್ ನ ಹೊಡ್ದಂಗ ಆತವ ಸೌಂಡ್ಗಳು ಇಲ್ಲಿ ಕಡೆ.
ಅಬ್ಬಾಬ್ಬಾ
ನಮ್ ಕಡೆಗೆಲ್ಲಾ ಅಷ್ಟೇ ಶಾ ಅಲ್ಲಿ ಅದೇ ಬಾಳ ಅಂತಿದ್ದು ನಾವ್ ಈ ಕಡೆಲ್ಲಾ ಗಾಡಿಗಳು ಬಾಳ. ಬಾಳ ಇದಾದಪ್ಪ ಸಿಟಿ ಅದು.
ಓ ಬಾಳ ಸಿಟಿ ನೋಡ್ಬೇಕಪ್ಪಾ ಸಿಟಿ.
ಸಿಟ್ಟಿ ಆದ ಒ ಒಂದ್ ಒಂದ್ ಸಲಿ ಕ್ಲೀನಿಂಗ್ನ ಆದ್ ಸ್ವಚ್ಛತೆನದು ಒಂದ್ ಸಲಿ ಬಹಳ ಗಲೀಜನ ಆದ್ ಏನ್ ಮಾಡ್ತಿ.
ಹಾ
ನಂದ್ರ ನಮ್ಮ ಹಳ್ಳಿನೇ ಬೆಸ್ಟ್ ಪಾ ಅಲ್ಲಿ ಎಲ್ಲ ಹೊಲ ಗಿಲ್ಲ ನೇಚರ್ ಬಾರಿ ಇರ್ತದಲ್ಲ.
ಹಾ ಇಲ್ಲಿ ಎಲ್ಲ ವಾತಾವರಣ ಇಲ್ಲಿ
ಹಾ
ಅಲ್ಲಿ ಎಲ್ಲಾ ವಾತಾವರಣ ಎಲ್ಲಾ ಬಾಳ ವಲಸ ಆಗಿರ್ತ್ತಪ್ಪಾ.
ಹೊಲ್ಸಾಗಿರ್ತದೆಲ್ಲ ಎಲ್ಲಾ ಸಿಟಿ ಸಿಟಿ ಅಂದ ಸುಮ್ಮ ಇಲ್ಲಿ ಬಂದ ಸೇರ್ಕ ಬಿಡ್ತಾರ ನಾವ ಯಾಕಂದ್ರ ಬಾಳ್ ಮಂದಿ ಹಳ್ಳಿ ಜನ ಬಾಳ್ ಬರ್ಲತ್ತಾರ ಬೆಂಗಳೂರಿಗ ಅದ್ರಗ ಸಾಲ ಮಾಡಿರ್ತಾರಲ್ಲ ಪಾಪ ಹೇ ಸಾಲ ಮುಡ್ಸ ಮುಡಸ್ಬೇಕಂತ ಹಳ್ಳಿ ಲೆಸನ್ ಬಾಳ್ ವಲಸ ಹೊಲ ನಗರೀಕರನ ನಗರಕ್ ಬಾಳ್ ವಲಸ ಕಿಸಿ ಹಳ್ಳಿದಾಗ ಜನರ ಕಮ್ಮಿ ಅಲತ್ತಾರ ಬರೀ ಸಿಟಿಯಗಿ ಬಾಳ ಅಲತ್ತರ ಜ ಹಳ್ಳಿ ಜನ ಈಗ ನೋಡು ಎಲ್ಲಿ ಆದ್ರ ನೋಡ ಸಿಟಿಯಲ್ಲಿ ಆಲ್ಮೋಸ್ಟ್ ಹಂಡ್ರೆಗ ಏಟಿ ಪರ್ಸೆಂಟ್ ಹಳಿ ಜನ ಇರ್ತಾರ ಅಲ್ಲಿ.
ಹೌದೌದ.
ಹ್ಮ ಯಾಕಂದ್ರ ಒ ಸಾಲ ಮಾಡಿರ್ತಾರಲೋ ದುಡಸಬೇಕ ಮುಡಸ್ಬೇಕಂತ ಅವು ಇವ ಕೆಲಸ ಮಾಡ ತೊಂದ ಹೋಗತಾರ ಏನ ಮಾಡ್ತ.
ಹ್ಮ
ಹ್ಮ
ಅಂದ್ರೆ ಹೆಂಗ ಸಿಟಿ ಸೇರ್ಕಡ್ರಪ್ಪಾ ಹೆಂಗಾನ
ಹ್ಮ ಬಂದ್ಬಿಟ್ಟೆ ನೋಡ್ಪ ಏನ ಮಾಡ್ತಿ.
ಹ್ಮ
ಏನ ಮಾಡತಿಪ್ಪಾ
ಮತ್ತ ಏನಿಲ್ಲ ನೋಡಪ್ಪಾ ಊಟ ಮಾಡಿದ ಈಗ
ಹೌದ ಪರಿಶುರಾಮ ಪೋನ್ತ ಹಚ್ತಿರಾ ಹಂಗೆ
ಏ ಆ ಒಂದ ದಿವ್ಸ ಹಚ್ಚಿದ್ದ ಒಂದ್ ಪೋಸ್ಟ್ ಹಾಕದಿತ್ತು.
ಹಾ ಯಾವದ ಫೀಸ್ ಹಾಕಿದ್ಯನ.
ಹಾ ಹಾ
ಹ್ಮ ಹ್ಮ ಅದೇ ನಾನು ಹಾಕನಪ್ಪಾ ಮೊನ್ನೆ
ಹಾ
ಹ್ಮ ಎಲ್ಲಿ ಹಾಕಿದ ಇದು ಇದು ಹಕ ಸೆಟ್ರಲ್ ಯಾದೆ ಎಲ್ಲ ಬೆಂಗಳೂರು ಹಾಕಿದೆಯನ.
ಈ ಬೆಂಗ್ಳೂರ ಹಾಯ್ಕಿಲ್ಲಾ ಇಲ್ಲಿ ಗುಲ್ಬರ್ಗ ಆಯಕ್ಯನೇನು.
ಅವ ಗುಲ್ಬರ ಹಾಕ್ಯನ ನೀನ ಬಿಮ್ಮರ ಇಬ್ಬರ ಎಲ್ಲಿ ಒಂದೇ ತಲೆ ಹಾಕಿರಿ ಅನಾ.
ಹ್ಮ
ಹಾ ಹಾ ಹಾ ಅ ನಾನು ಪರಶುರಮ್ಮ ಈ ಕಡೆ ಬೆಣೂರ ಆಗ್ಬಿಟ್ಟು ಇಬ್ಬರು.
ಹ ಬಾಳ ದೂರ ಆಕಿರಿ ಇಬ್ಬರು.
ಹ್ಮ ಹಾ ದೂರಗಿ ಬಿಟ್ರಿ ಮತ್ತ ಏನ ಮಾಡತರಿ ಅದ್ರ ನಾನು ಇಲ್ಲೇನ ಬೆಂಗಳೂರದಾಗ ಸರಿ ತೋಪ್ಪ ನೀನು ಅಲ್ಲ ಇರತಲ್ಲ ನಾನು ಅಲ್ಲ ಹಾಕ ಬರತ್ತೆ. ಸಂಟರ್ ಅಲ್ಲೇ ಬರ್ದ ಬಿಡವ ನಾನು ಅಲ್ಲ ಬರ್ತೀನ ಅಂದವ.
ಹ್ಮ ಹ್ಮ
ಸರಿ ತೋಪ ಇಲ್ಲೇ ಬಂಗಳೂರ ಸುತ್ತಾಡದ ಹಂಗ ಆತದ ಎಲ್ಲ ನೋಡ್ ಚಟಿನ್ ನೋಡಮ್ಮ ಎಕ್ಸಾಮ್ ಬರ್ಯವ ಅಂದ ಕಸಿ ಆಯ್ಕ ಅಂತೀವ ನಾನು.
ಹೌದೌದ. ಬಾಳ ಒಳ್ಳೆ ಕೆಲ್ಸ ಮಾಡಿರಪಾ ಇಲ್ಲ ಅಲ್ಲ. ನಾವ ಬರೇ ಇಲ್ಲೇ ಲೋಕಲ್ಲ ಹಾಕ್ಬೇಕ ಬರೀ.
ಹೌದೌದೌದು
ನೀವೇ ಪಾಡ ಹೆಂಗನ ಬಾಳ ದೂರ್ ದೂರ ಹಾಕ
ಹ್ಮ್ಗುದ್ದ ಕುದ್ದಪ್ಪ ಬಾಳ ಹೋಗಿದ್ದಿಲ್ಲಲ್ಲಾ ಬರ ಅವಾಗ ನಾವ ಒಂದು ಯಾವಾಗಸ ಅದು ಎಸ್ ಜಿ ಡಿ ಅವ ಎಲ್ಲಾ ಜೆ ಡಿ ಎಲ್ಲ ಅಲ್ಲಿ ಹಾಕಿದ್ವಿ ಎಲ್ಲಾ ಲೋಕಲ್ಯ ನಾವನ್ಲ್ಲ ನೋಡಮ ಬೆಂಗ್ಳೂ ಹೆಂಗ ಇತ ಯಾವ ರೀತಿರ್ತಂತ ಈೀತಿ ಬೆಂಗಳೂರ್ ಆಗ್ಬ ಬಿಟ್ಟ ನವು
ಹೌದೌದು
ಹ್ಮ್ ಯಾಕಂದ್ರೆ ಎಲ್ಲ ಸಿಟಿಗಳು ತಿರ್ಗಾಡ್ಬೇಕಕ್ ಅಂಗ ಅವಾಗ ಸ್ವಲ್ಪ ನಮಗನ್ ಜ್ಞಾನ ಬೀಳತದೆ ಯಾವ ರೀತಿ ಸಿಟಿಗಳ ಅದಾವಂತ
ಹೌದೌದು
ಹ್ಮ್ ಹ್ಮ ಹ್ಮ
ದೇಶ ಸುತ್ತಬೋಕ್ ಹಂಗೆ ಅವಾಗಾನ
ಅಯ್ ದೇಶ ಸುತ್ತಬೇಕಕ್ ಕೋಶವ್ಬೇಕಕ್ ಹಂಗಂದ್ರ ಮನ್ಷ್ಯಾಗ ಇದಾರಥ ಬರೀ ಓದು ಓದು ಓದ ಮಾಡ್ರ ತಲಿ ಮಾನ್ಸ ಮಾನಸಿಕ ಹಾಗೆ ಬಿಿಡ್ತಾನ ಮನುಷ್ಯ ಹಂಗೆ ಹೋದ್ರ ಜೊತೆ ಹೆಂಗೆ ಎಲ್ಲ ಆಟ ಆಡಬೇಕು ಎಲ್ಲ ತಿರುಗಿಡಬೇಕು ಟ್ರಿಪ್ ಮಾಡಬೇಕು ಎಲ್ಲ ಮಾಡಬೇಕು ಅವಾಗ ಸ್ವಲ್ಪ ಮೈಂಡ್ ಒಂದು ಇದ ಆ್ಬಡು ಸಲ್ಕಂದ್ರ ಮನುಷ್ಯ ಏನ್ ಮಾಡ್ಬೇಕು ಬ್ರಿ ಓದ್ ಓದ್ದಾಗ ಅದ್ರಗ್ ಹುಚ್ಚಾಗಿ ಬೀಡ್ತಾನ ಇಲ್ಕಂದ್ರ.
ಹಾ
ಈಗ ಯಾಕಂದ್ರ ಬಾಳ್ ಮಂದಿ ಅವು ಬಿಟ್ರ ಪೋಸ್ಟ್ ಗಳು ಬಿಟ್ರ ಅಂತ ಬರೀ ಒತ್ತಾಸಂದು ಬ್ಯಾಡ ಅಂದ್ರನು. ಮನ್ಸ್ ಕೇಳಿಲ್ಲ ಅಂದ್ರ ಸುಮ್ಮನೆ ಓದ್ಲತ್ತ ಈಗ ಅದ್ಲ್ಲಿ ಮೈಂಡ್ ಇದ್ದಲತ್ತವ್ರಿಗೆ.
ಹೌದೌದು ಮೈಂಡ್ ಎಲ್ಲ ಇದಾಗಿಬಿಟ್ಟದೆ ಎಲ್ಲ.
ಹಾ ಮೈಂಡ್ ಫ್ರೆಶ್ ಆಗ ಆರಾಮ್ಓದ್ಬೇಕ ಓದಓದಂಗ ಅನ್ಸರ್ಟಗ ಮನ್ಸ್ಸ ಆಾಗ ಓದ್ಬೇಕ ಇಲ್ಲ ಅಂದಸ ಬಿಟ್ಟು ಬಿಡಕ್ತ್ತ. ಒತ್ತಾಯಿಸಿ ಓದ ಬಾರದ
ಹಾ
ಹ್ಮ್
ಹ
ಕಲ ಅಂದಪ್ಪ ಪರ್ಸ್ರಂಬು ನನ್ಗ್ ಓದಕ್ ಆಗಲ ಆಗೈತ್ ಮನ್ಯಾಗ ಬಾಳ ಇಲ್ಲಿ ಸೌಂಡ್ನ್ ಬಾಳ್ ಬರ್ತದೆ. ನಾನು ನೋಡ್ಬೇಕ ಅಲ್ಲಿೇನ್ ರೂಮ್ಬೇಕು ಅಲ್ಲಿ ಇಲ್ಲಿನ್ ಲೈಬ್ರರಿ ಮಾಡ ಓದ್ಬೇಕ ಅಂತಾ ಏನ್ ಮಾಡ್ತಾನೇ ನೋ ಏ.
ಅವ ರೂಮ್ ಬುಕ್ ಮಾಡ್ತಿವಿ ಅಂತ ಹೇಳಿದ್ರ ಪ ಮೊನ್ನೆ ಭೀಮು ಅಂದ.
ಹಾ ಅದೇ ರೂಮ್ ನೋಡ್ಲತಿ ಇಪ್ಪ ಸಿಗ್ಲಾಗದ ಸ್ವಲ್ಪ ರೆಂಟ್ ಗಳು ಬಾಳ ಹೇಳಳ್ತಾರ ಎಂಟು ಸಾವಿರ ಹತ್ತ ಸಾವಿರ ಹೇಳ. ಹೇಳತ್ರ ಅಂದಾವ
ಹೌದೌದು
ಹ್ಮ್ ಏನ್ ಮಾಡ್ತಾರ ನೋಡಪ್ಪ ಮತ್ತೆ ಎಲ್ಲಿ ಮಾಡ್ತಾರ ಎಲ್ಲಿಲ್ಲ ರೂಮ್ಗೋಳು.
ಹಾ
ಹ್ಮ್ ಈಗ ಬಾಳ ರೂಮ್ ಸಿಗಲ್ ರೂಮ್ ಸಿಕ್ಕೋರ್ನು ಬಾಳ ಬಾಳ ಹೇತಾರ ರೇಟ್ ಎಲ್ಲಾ ಎಂಟು ಸಾವಿರ ಒಂಬತ್ತು ಸಾವಿರ. ತಿಂಗಳಿಗೆ ಹೇಳ್ದ್ರ ಏನ ಮಾಡುತ್ತೆ
ಏಯ್ ಬಾಳ ಹೈರಾನಪ ಎಂಟು ಸಾವಿರ ಒಬಂತು ಸಾವಿರ.
ಹ ಮತ್ ನಾವ ಯಾವಾಗ ಪಿ ಯು ಸಿ ಹೋದಾಗ ಮತ್ತೆ ನಮ್ದು ಹಾಸ್ಟೆಲ್ ಇ ಏನಿಲ್ಲ ನೋಡಬಾ ಅಂತ. ಹೋಗಿದೀವಿ ಅ ಯಾವ್ದೋ ಓಣೆಪ್ಪಾ ಏಳು ಸಾವಿರ ಹೇಳೇನು ಅದ್ರಾಗ ನೀರ್ ಇಲ್ಲ ಏನಿಲ್ಲ ಬರ ಬರಿ ಫಸಿಲಿಟಿ ಇರಲಾರದೆ ಏಳ್ ಸಾವಿರ ಹೇಳಯನ್ ಎನ್ ಮಾಡ್ತಿ.
ಏಳ ಸಾವಿರ.
ಏಳು ಸಾವಿರ ಹೇಳೋಣ ನಾವು ಬರೇ ಒಂದು ತಿಂಳಿಗೆ.
ಅಬ ಅಬ ಬ.
ಏಳು ಸಾವಿರ ಏನಾಗ ಏಳು ಸಾವಿರ ಅಂದ ಏನು ಮಾಡ್ತಪ್ಪ ರೂಮ್.
ಹಾ ಮತ್ತೇನ ಮಾಡ್ತಿಪ ಮತ್ತ ಇಲ್ಲ ಎಲ್ಲಿ ಹೋದ್ ಬಾಳ ಅದ ರೆಂಟ್
ಹ
ಹ್ಮ
ಹಂಗೆ ಕರಿ ಅಂದ್ರ ಬಾಳ್ ರೆಂಟವ ರೂಮಿಗ
ಹ್ಮ ಅಡೇ ಆಗ್ಬೇಪಾ ಯಾವಾಗ ಮುಂದಿನ ತಿಂಗಳ ಆಗ ಎಕ್ಸಾಮ್.
ಹಾಂ ಹಾಂ
ಹ್ಮ ನೋಡ್ಬೇಕ ಎಕ್ಸಾಮನು ಅದ್ರಾಗ ಈ ವರ್ಷ ಕೆಇ ದವ್ರು ಮಾಡ್ತಾರಂತ ಕ್ವೆಶ್ಚನ್ ಪೇಪರ್ ಬಾ ಟಫ್ ತೆಗಿತರ ಕ್ವಶನ್ ಪೇಪರ್. ಪರ್
ಓ ಅವ್ರಗ ಮಾಡಿದ್ರ ಟಫ ಇರ್ತಾವ ಕ್ವಶನ್ ಪೇಪರ್.
ಹಾ ಟಫ್ ಇರ್ತ ಯಾಕಂದ್ರ ಈಗ ಬಾಳೆಲ್ಲ ಕ್ವೆಶ್ನ್ ಪೇಪರ್ ಲೀಕ್ ಆಗವ ಮಾಡ್ಲತ್ ತವಲ್ಲ ಅದ್ಕಲ್ಲೇ ಕೆ ಇ ದಾವ್ರು ಮತ್ತೆ ತೆಗಿಲತವ್ರಿ ಬಾಳ ಸ್ಟಿಕ್ ಮಾಡ್ಲತ್ತಾರ.
ಹ್ಮ
ಹ್ಮ
ಕೆ ಇ ದವ್ರ ಬಾಳ ಇದ ಇರ್ತಾರ ಅವ್ರ
ಏ ಬುಲ್ ಟಫ್ ಅವರ ಅವ್ರ ಒಂದೊಂದ ಕ್ವೆಶ್ಚನ್ ತೆಗೆದರ ತಲಿ ಹುಚ್ಚಡತ ಆ ನಮನ ಕ್ವಶ್ನ್ ತೆಗಿತಾರ ಅವರ.
ಹ್ಮ
ಹ್ಮ ಮತ್ತ ಅದ್ರಾಗ ಏನ್ ಮಾಡ್ತಿಪ್ಪ ಈಗ ಓದೋದ ಕಮ್ಮಿ ಆಗತ ಎಲ್ಲ ಹಂಗ ಮಾಡಿದ ಅದಕಲ್ಲಿ ಪೋಸ್ಟ್ಗಳು ಬಾಳ ಆಲತ್ತವ ಭಾಳ. ಕಮ್ಮಿ ಆಗ್ಲತ್ತವಲ್ಲ ಈಗ ಎಲ್ಲಾ
ಹ್ಮ
ಹ್ಮ ಅದ್ರಾಗ ಮನ್ನೆ ಯಾವ್ದೋ ಪಾಪ ನೀಟ್ ಪಾಪ ಎಕ್ಸಾಮ್ವರ್ದ ಪೇಪರ್ ಲೀಕ್ ಆಯಾವ ಅಂತ ಬಂದಿತ್ತಾರ ಸುದ್ದಿ ನೋಡ್ ಕೇಳ್ದ ಇಲ್ಲ.
ಹ ಹಾ ಕೇಳ ಬೋ
ಮತ್ತ ಹಿಂಗ ಕ್ವಷನ್ ಪಾಪ ಅದ ಯಾಕಂದ್ರ ಈ ಲೀಕ್ ಆಗಿತ ನೋಡ್ ಪಾಪ ಎಷ್ಟ್ ಹದಿಮೂರು ಜನ ಏ ಹದಿನಾಲ್ಕ ಜನ ಪಾಪ ಮಚ್ಚೆ ಮಾಡಿ ಅಂದ್ರ ಏನ್ ಮಾಡ್ತಿ.
ಎ ಯಪ್ಪ ಬಾಳ ಇನಪ್ಪಾ
ಹ ಮಧ ವರ್ಷ ಪೂರ್ತಿ ಪರಿಶ್ರಮದಿಂದ ಓದ್ತಿರ್ತಾರ ಈ ರೀತಿ ಕಶನ್ ಪೇಪರ್ ಲೀಕ್ ಆಗಿದ್ರ ಏನ್ ಮಾಡ್ತ ಅವರ ಪರಿಶ್ರಮ ಸಿಕ್ಕ ಬೆಲೆನ ಆಗಲ್ಲ ಅದ.
ಹ ಬಾಳ ಕಷ್ಟ ಬಿದ್ದ ಓದಿರ್ತಾರ.
ಬಾಳ ಕಷ್ಟ ಮತ್ತ ಏನ್ ಮಾಡ್ತ್ರೀ ಎಕ್ಸಾಮ್ ಇಟ್ಟ್ರ ರೀ ಎಕ್ಸಾಮ್ ಇಟ್ರುನು ಮಂದಿ ಸತ್ ರೀ ಎಕ್ಸಾಮ್ ದಿನಾನ ಇಬ್ಬರ ಸತ್ರ ಏನ್ ಮಾಡ್ತಿ.
ಹೌದ ಹೌದ.
ಹ್ಮ ಹಂಗಂತ ಸುಮ್ಮ ಕೆದವ್ರೆ ಬ್ಯಾಡ ಬೇಡ ಬಾಳ ಟಪ್ ಆದ ಅಂತ ಈ ಕ್ವಶನ್ ಪೇಪರ್ ಹೆಲಿಕಾಪ್ಟರ್ ಲೇಸಿಂದ ತರ್ಷರ ಹೆಲಿಕಾಪ್ಟರ್
ಅಬ್ಬ ಅಬ ಬ ಬ
ಹೆಲಿಕಾಪ್ಟರ್ ಲಿಸಿ ಎಲ್ಲ ಸೆಕ್ಯೂರಿಟಿ ಎಲ್ಲ ತಂದ ಕೆಸಿ ಮತ್ತ ಯಾರು ಮತ್ತ ಲೀಕ ಗಿಕ ಆಗಿದ್ರ ಹೇಳಕ್ ಬರ್ಲ್ಲ. ಎಲ್ಲಾ ಸೇಫ್ಟಿ ಮಾಡಿರಿ ವರ್ಸ್ ಪೇಪರ್ಗಳು.
ಹ ಹೌದೌದ ಸೇಫ್ಟಿ ಬಾಳ ಮ ಮಾಡ್ರಪ್ಪ
ಹ್ಮ ಅತ್ತ ಹಂಗೆ ಮಾಡ್ಬೇಕು ಯಾಕಂತೇಳ್ಕೊಂಡ್ರ ಪಾಪ ಓದರಿಗೆ ಬೆಲೆ ಇರಲ್ಲ.
ಹ್ಮ್ ಹ್ಮ್.
ಹಾ ಏರಿದಿಲ್ಲೆ ಲೀಕ್ ಪಾಕ್ ಐತಂದ್ರ ಹೊದೋರಿಗ ಇಂಟರಸ್ಟ್ನು ಆಗ್ ಬಿಡುತ್ತ ಓದಿದ ಮ್ಯಾಗ ಏನಪ್ಪಾ ನಾವೆಷ್ಟ ಓದಿರನು ಅಲ್ಲಿ ಲಿಕ್ ಆಲತವಲ ಏನ್ಂತ ಓದಬೇಕ್ ಹಂಗ್ ಅನಸ್ ಬಿಡತ್ತ ಅದಕಲೆ ಅಷ್ಟ್ ಟೈಟ್ ಮಾಡ್ಲತರ ಮ್ಯಾಗಲೇಸಿಂದ್.
ಲೀಕ್ ಆಗ್ ಬಿಡಲವ್ರ ಮನ್ಸ್ ಏ ಬಾಳ ಇದಾಗಿ
ಏ ಏ ಇದಾಗಬುಡ್ತ ಮನಸ್ ಬಾರ ಮನ್ಸ ಇದ ಆತದ ಹುಡುಗುರಿಗ್ ಬಾಳ ಇದ ಆತದ ನೋಡ ಇಂತ ಆತ್ಮ ಹತ್ತೆ ಮಾಡ್ಕ್ಯತವ ಮತ್ತ ಏನ ಮಾಡ್ತಿ ಬಾ
ಹೌದಪ್ಪ.
ಹಾ
ಆತ್ಮಹತ್ಯೆ ಮಾಡಿಕ್ಯಂವ ಹೈರಾಣ.
ಹಾ ಮತ್ತೆ ಊಟ ಮಾಡಿ ಊಟ ಮಾಡಿದ್ಯಪ್ಪಾ
ಊಟ ಆಯ್ತು ನೋಡಪಾ ನಿಂದ.
ಎ ಇಲ್ಲಪ್ಪ ಮಾಡ್ಬೇಕ್ ಈಗ ಊಟ ಮಾಡ್ಬೇಕು ನನ್ನು ಸ್ವಲ್ಪ ನಾನೆ ಸು ಸ್ವಲ್ಪ ಲೇಟ್ ಆಗಿತಿವತ್ ಊಟ ಮಾಡ ನಮ್ಮ್ ದೋಸ್ತೂರು ಎಲ್ಲೇ ಹೋಗಿದ್ರು ಹೊರಾಗ ಗಾಡಿ ತೊಂದು.
ಹ್ಮ ಹಾ ಹಾ ಹಾ
ಅದಕಲೆ ಯಾಕಂದ್ರ ನಾವ್ ಡೈಲಿ ಅವ್ರ ದೋಸ್ತೂರ ಗುಡಾ ಇಲ್ಲೆ ಹಾಸ್ಟೆಲ್ ಡೈಲಿ ಮಾಡತಿವಲ್ಲ ಅದಕಲೆ ಅ ನಿಂದರಪ ನಾ ಮಾಡಿ
ಹೌದೌದ.
ಹ್ಮ್ ಈಗ್ ಮಾಡ್ಬೇಕು ಅದಕಲೆ.
ಹ್ಮ್.
ಹ್ಮ್ ಎಲ್ಲ ಈ ಫೋನ್ ನಿಂಬಲ್ಲೆ ಇರತ್ತಲ್ಲ ಅವಾಗ ಅವಗ್ ಹಚ್ಬೇಕ ಅಂತ ಇದೇ ನಂಬರ್ ಹಸ್ತ ನೋಡ. ಹ್ಮ್ ಅದೇ ಅವಾಗ ನಂಬರ್ ಇದ್ದಿಲ್ಲ.
ಹ್ಮ್.
ಸರಿ ತೋ ಬಾ ಸ್ವಲ್ಪ ಹಾ ಹಸ್ತಿನಿ ತೋ ಸ್ವಲ್ಪ ಹೊರಗ ಹೋಗ್ ಬರ್ಬೇಕ ಬೈಕ್ ತೊಗೊಂಡ ಸ್ವಲ್ ಕೆಲ್ಸ ಇದೆ ಇಲ್ಲಿ ಆಮ್ಯಾಲ ಹಸ್ತಿನಿ ನಿನ್ಗೆ.
ಹಾ ಅಷ್ಟೇ ಮಾಡ ಸರಿ ತೋ.
ಹಾ ಸರಿ ತೋ.
ಹಾ.